ನಿಮ್ಮಿ ಕಟ್ ಮಾಡ್ದಿ ಯಾಕ
ಕಟ್ ಮಾಡಲ್ಲೊ ಅದು ಸರ್ವರ್ಓಯ್ತು ಅದೇ ಕಟ್ ಆಯ್ತು ಅದು ಆಟೋಮೆಟಿಕ್
ಸರ್ವರ್ ಓಯ್ತಾ
ಹಾ ಸರ್ವರ್ಗ ಇತ್ತದ ಆಟೋಮೆಟಿಕ್ ತಾನೇ ಕಟ್ಟಾಯತದ ಇನ್ನ ಎಂಟು ಇನ್ನ ಒಂದ
ಹ್ಮ್ ಹೆಂಗ್ ಅನಸ ಇವ ಇವ ಯಾಕ ಕಟ್ ಮಾಡುದು ಎಪ್ಪ ಇನ್ನ ಒಂದ್ ನಿಮಿಷ್ ಬೇಕಾಗಿತ್ತು
ಅದೇ ಅಂತನಲ್ಲ ಆದ್ರ ಒಂದ್ ನಿಮಿಷ ಬೇಕ ಈಗ ಕಟ್ ಏನ್ ನಾನ್ಂತ ಕಟ್ ಮಾಡ್ಲಿಲ್ಲಾ ನೋಡ್ ಸ್ವಲ್ಪ್ರಾಗೆ ಆಯ್ತತ್ ನೋಡ ಆಯ್ತು ಅದ ನೀವೇ ಕಟ್ ಮಾಡಿದ ಬಿಡ ಅದು ಸರ್ವರ್ ಪ್ರಾಬ್ಲಮ್ ಇಂದ್ ಕಟ್ ಆಯ್ತದು
ಹಾ ಸ್ವಲ್ಪರೊಳಗೆ ಹೋಯ್ತದು.
ಹಾ ಮತ್ತ
ಮತ್ತ್ ಏನಿಲ್ಲಪ್ಪ ಏಳ್ ನಿಂದೆ ಹ
ಏನೆಲ್ಲಾ ವರ್ ಸ್ನಾನ ಮಾಡಿ ಕೂತಿದೀನಿ ಈಗ್ ಊಟ ಮಾಡ್ಬೇಕು ಹಾ.
ಯಾಕೋ ಲೇಟ್ ಆಗಿ ಕೇಳುವ ಹೊಂಟದ್ ನಮಗ
ಅದೇ ಲೇಟ್ ಕೇಳಸ್ತಾವ.
ಒಂತರ ಆಗ್ಲಿ
ಹಾ ಹಂಗೆ ಮಾತಾಡ ಹತ್ತು ನಿಮಿಷ ಆಗತ್ತನ. ನಾವು ಹಂಗೆ ಮಾತಾಡಿ ಮತ್ತ್ ಅರ್ಧ ಮರ್ದ ಅರ್ಧ ಮರ್ದ ಕೇಳಿಸ್ತಿತ್ತು ಫಷ್ಟೇ
ಆಕಾಶನ್ ಫೋನಿನಾಗ ಕರೆಕ್ಟ್ ಕೇಳ ಬರ್ತಿತ್ತಪ್ಪ. ನಿಂದು ಫೋನಿನಾಗ ಹಿಂಗ ಅನ್ಸುತ್ತೆ ಯಾಕೊ. ಆಕಾಶಿಂದ್ ಫೋನ್ನ್ಯಾಗ ಕರೆಕ್ಟ್ ಹೊಂಟತ್ತು ಎಲ್ಲ
ನನ್ನ ಫೋನ್ನ್ಯಾಗ ವರ್ತೂ ನನ್ಫೋನ್ಯಾಗ
ಯಾರ್ ಫೋನ್ ದೋನಿ
ನಂಗ್ ಅದೇ ಗೊತ್ತಾಗಲ್ಲ ಅಂತ ಊರಿಗೆಲ್ಲ
ಇದ್ ಹೆಂಗ್ ಇಲ್ ಸಿಕ್ತು. ಈಗ ಎಲ್ಲಾ ಎಕ್ಸಾಮ್ಸ ಬಂದ್ರ್ ಬರ್ಲಿ ಎಕ್ಸಾಮ್ಸ್ ಆಗಣನೇ.
ಸಪ್ಟೆಂಬರ್ ಗ ಎಕ್ಸಾಮ ಮುಗಶಿದ್ನಲ.
ಹೇ. ಎಕ್ಸಾಮ್ಸ್ ಬಂದ್ರ್ ಬರ್ಲಿ ಕರೆಕ್ಟ್ ಫೆಸ್ಟಿವಲ್ ಇದ್ರೆ ಹೋಗಣ
ಹಾ ಹ ಹೋಗ್ಬಕಪ್ಪಾ ಊರಿಗೆ.
ಹ್ಮ
ನೆಕ್ಸ್ಟ್ ವೀಕ್
ಹ್ಮ್ ಎಲ್ಲ್ ಮಾಡ್ತಿ
ಹಾ ಮಾಡಿ ಮಾಡಿ ನೆಕ್ಸ್ಟ್ ವೀಕ್ ಹೋಗ್ಬೇಕ್ ಮತ್ತ.
ಮತ್ತ್
ಹೋಗಿ ಐದಾರು ದಿನ ಬುಟ್ಟ. ಒಂದ್ ನಾಕೈದು ದಿನ ಬಿಟ್ಟ ಬರ್ತಾ.
ನಿನ್ ಇದನ್ನು ಇದ್ರಬೇಕು ಅಟೆಂಡೆನ್ಸ್ ಚಲೋ
ಇಲ್ಲ ಅಟೆನೆನ್ಸ್ ಇಲ್ಲ.
ಏನೇನ್ ಮಾಡ್ತರೋ ಏನೋ ಈ ಸಲ ಹೆಂಗೋ ಐತಿ ಸಮ್ ಒಂಟೈ ಒಂಥರ.
ಈ ಈ ಸಲಾ.
ಹ್ಮ ಇವು ಡೆರಿಬಿಟಿವ್ಸ್ ಹಾರ್ಡ್ ಅದವು.
ಹ ಓದಿಲ್ಲ ನ ಯಾವ ಸುಮ್ ಜಸ್ಟ್ ಹೆಸ್ರುಗೊಳ್ ನೋಡ್ಕೊಂಡಿನಿ ಆಂಟಿ ಇನ್ಫ್ಲೋಮೇಟ್ರಿ. ಅಲಿವ್ಜಸ್
ಹ್ಮ್ ಹ್ಮ್
ಅವ ಈಗ ಒಂದ ದಿನ್ದಾಗ ಹೋಗಿ ಓದದಾಗಲ್ಲ ಸರ್ ಓದ್ಬೇಕು ಸಪ್ರೇಟ್ ಬರ್ಕೊಬಕ್ ಬರ್ಕೊಂಡು ಓದಬೇಕು.
ಹ್ಮ ನೋಟ್ಸ್ ಭಿ ಕಂಪ್ಲೀಟ್ ಇದ್ದಿಲ್ಬಹುದು. ಅರ್ಧ ಮೂರ್ದು ಇದ್ದಿರ್ಬೇಕು. ನೋಟ್ಸ್ನು ಕಂಪ್ಲೀಟ್ ಇಲ್ಲೇನು ನಿಂದು.
ಇಲ್ಲ ಇಲ್ಲ ಅರ್ಧ ಆದ. ನೋಟ್ಸ್ ಕಂಪ್ಲೀಟ್ ಆಗಿಲ್ಲ.
ಏನ್ ಮಾಡ್ಬೋಕ ಮತ್ತ ಏನಿಲ್ಲಪ್ಪ ನಿಂದೆ ಹೇಳ.
ಹ
ಅದೇ ಪ್ರಾಕ್ಟೀಸ್ ಮಾಡ್ಲತ್ತಿನ್ ರಬೆವಿಟಿವ್ಸದು ಪೈರಲ್.
ಎರವೆಟಿಸ್ ಓದಲತ್ತೆನ್ನಿ.
ಹ್ಮ ಪೈರಲ್.
ಹ್ಮ್
ಏನ್ ಮಾಡತಿ ಅರ್ ಬಿ ಹೋಗೇತಿ.
ಬೇ ಇಲ್ಲಾ. ಹ ಹ ಮತ್ತೆ
ಏನಿಲ್ಲ
ಹ್ಮ್ ಎ ಜಾರೆ ಕಾಲಜ ಕ ಏ ಕಷ್ಟ ಅಂತನ್ಲೇ ಐದ್ ಗಂಟೆ ತನ್ ಬಿಡಲ್ಲತ್ತ.
ಹಾ ಬಿ
ಖರೇಶ್ ಶಕೀಲ್ ಸರ್ದಾದ ನಡಬರ್ಕ. ಹಾ ಓರಿ ಓರಿ. ಅ ಓರಿ ಓರಿ ಓರಿ ಸಚಿವೇನಯ್ಯತ ಬರ್ಲಾ ಅಣ್ಣೋರೆ.
ಹಾಂ
ಒಂಟ್ರಿ ಕಾಲೇಜಿಗಿ.
ಯಾವಾಗ ಎರಡಕ್ಕಲ್ಲ.
ಹಾ
ಎರಡು ಕಲ್ಲ.
ಹ ಯ ಮಾಡಡ್ತ ಟಷ್ಟಟ್ ಅತ್ ಬರಯಕ್ ಬನ್ಸಿಲ್ಲಾ
ಎರಡಕ್ಕ ಐತಿ ಒಂದಕ್ ಎರಡಕ್ಕೆಲ್ಲ ಕಾಲೇಜ್ ಇನ್ ನಾನ ರೆಡಿ ಆಗಿಲ್ಲ ಹ್ಮ ಅದೇ
ಇನ್ನೂ ರೆಡಿ ಆಗಿಲ್ಲ?
ರೆಡಿ ಆಗಿಲ್ಲ ಇನ್ನು ಹಾಗಬೇಕು ಯಾರ್ ನಡದಾರ
ಅಮಾರ್
ಯಾರ್ ನಡದಾರ ಹ್ಮ
ಯಾರನಾರ್ರೂ ಆಕರ್ಷಣ ಊಟಕ್ ನಡ್ದಾರ ಊಟ
ಊಟಕ್ ನಡದಾರ ನೀನುನ್ ಹೋಯ್ತಿ
ಓ ಓಗ್ ಬೇಕ್ ಈಗ ಹ್ಮ್ ಹ್ಮ
ನಾನು ಮಾಡ್ತೀನಿ ಊಟ ಮಾಡಿ ರೆಡಿ ಆಗ್ಬೇಕು ಒಂದೇ ಕಂಪೌಂಡ್ ಓದಿನಿ ಅಷ್ಟೇ ಅದ ಈಗ
ಹ್ಮ್ ಆತ ಆಗಲ್ಲಿಲ ಅಂದ್ರೆ ಮಯಾ ಇಡಾಗ ಾಪಡತ ಅವ ಹಲೋ
ಹಾ
ಇದು ಇದು ಮತ್ತ ಹ
ಹಂಗೀರು ಮಧಿನ ಆ ನಾಕು ನಿಮಿಷ ಐ
ರೆಡ ರೆಡಿಯಗ ಹಂಗೆ. ರೆಡಿಯಗ ಹಂಗೆ. ಹಂಗೆ ರೆಡಿ ಆಗ್ತರು..
ಓದತಿ ನಾ
ಹ್ಮ್ ಓದತ್ತೀ
ಹ್ಮ್ ಓದಿಲ್ಲ ಎನು
ನಾವು ಏನ್ ಓದಿಲ್ಲ ಸುಮ್ ಬರ ಆತು ಕ್ಲಸಿಗ್ ನೀ ಏನ್ ಫುಲ್ ಜ ಬರ್ತಾ
ಮತ್ತ ಏನ್ ಬರ್ಬೇಕು ಟೇಸ್ಟಿನಾಗ ಈಗ ಪೈರಲ್ ಕೂಡಲ್ ಹೋದ್ರ
ಮೂರ್ ಕಾಂಪೌಂಡ್ರಾಗ ಬರ್ದ ಬರ್ಬೇಕ ಅವ ಪಡ್ಲ ಸನಾ
ನಾ ನಿಮ್ ಮೂರ ಓದಿ ನ ಒಂದೇ ಒಂದೇ ಓದಿನ ಈಗೆ ಜಾಸ್ಟ ಈಗ ನೀಮ್ ಮಾತಾಡ್ಬೋ
ಆಯ್ತ ಒ ಮೂರವರೆ ಇ ಮೂರಾಗ ಯಾವ್ ಕೊಟರು ಒ ಮೂರೇ ಬರ್ಬೇಕ
ಅವ್ ಮೂರ ಬರ್ಬೇಕ ಏನ ಸಿಮಿಲರ್ ಇದರ್ ಬ ಮೂರು
ಸಬ್ ಸಿಮಿಲರ್ ಸಿಮಿಲರ್ ಆ ಬಟ್ ಸ ಚೇಂಜ್ ಅ ಅಂದ್ರ
ಸಿಂಥೆಸಸ್ ಹೌ ಸ ಸಿಮಲರ್ ಕಾಣಂತ
ಹ ಬಾ ನೀನು ಬರ್ತಿಯಾ ಹ ಅನ್ನ ಅನ್ನ ಸಪರೇಟ್ ಆಗ ಮರಂಬ ಸ ಯ ಹ್ಮ್ ತಿತ್ತಲ್ವಾ ಹಂಗೆ ಆತಿಲ್ವಾ ನಾನ್ ಹಾಕೊಂಬರ್ಲಿ ಹಲೋ
ಆಯ್ತಿ ಆಯ್ತಿನ ಎರಡ್ ನಿಮಿಷ್ ನಿಂರು
ಇನ್ನೆರಡು ನಿಮಿಷಾರ ಒಂಟಿನ ನೋಳ ಹಂಗೆ ತಳಗ್ ಬಸಿ
ಓ ಹ ನೀವು ಮಾಡ ನಾನೂ ಸುಮ ಕುಂತಿನ್
ಸ್ಟೆಪ್ ಯಿಳ್ಕೋದು ಹೊಂಟೀನಿ
ಹೋಗಿ ಊಟ ಮ್ಯಾಲ ಹೋಗಿ ಊಟ ಮಾಡಿ ಬರ್ಬೇಕು
ಮ್ಯಾಲ ತರಲ್ಲ ಊಂಟ
ಅರ್ ನಾಲಾ ಚಂದ್ರಣೋತ್ನ ಮತ್ತ ಈಗ ಇಷ್ಟೇ ಆಗಿತ್ತು ತೊಡೋವಾಗ ಎಂಟೂವರೆ ನಿಮಿಷ ಆಗಿ ಕಟ್ಟಾಯಯ್ತ್ ತೋತಂತ ತಾನೆ ಅದು
ಒಂದೇ ನಿಮಿಷ ಇತ್ತು
ಹಾ ಒಂದ್ ನಿಮಿಷದ ಕಟ್ ಆಗ್ತದೆ
ಹ್ಮ ಕಟ್ಟ ಆತ ಇದು ಲಾಸ್ಟ್ ಕಲ್ ಎಷ್ಟಾದದು ಮೂರ್ ಇಲ್ಲ ಟೋಟಲ್
ಮೂರ ಆದ್ವು ಒಂದು ಹತ್ ನಿಮಿಷ ದಾಗಿದ ಇನ್ನ ಒಂದು ಐದ್ ನಿಮಿಷ ಆ ಎಂಟರ ನಿಮಿಷಗತ್ತು ಇನ್ ನಾವು ಈಗ ಒಂದ ಒಂದ್ ಮೂರ್ ಆತಾವ
ಹಾ ಇದ್ದೆ ಒಂದ್ ಎರಡ್ ಮಾಡ್ರೆ ಮೂರ್ ಆಯ್ತಾವ
ಹಾ
ಮತ್ತ್ ಎಕ್ಸಸೈಜ ಅದು ಮಾಡತಿರಲ್ಲ
ಏ ಎಕ್ಸಸೈಜ ಏ ಮಾಡತಿಲ್ಲ ಬಿಟ್ಟಿವಲ್ಲ
ಯಾಕು ಯಾಕ ಬಿಟ್ರಿ ಅವಾಗ ಬಾಳ್ ಮಾಡ್ಲತ್ರಿ ಅಂತ ನೀವು ಲಕ್ ಲಸ್ ಬಂದನ
ಅವಾಗ ಜಿಮ್ ಮಾಡ್ತ ತಿನಾ ನಾನ ಮೊನ್ನೆ ಬಂದನ ಬೆ ಬೇನ ಈಗ ಸೋಮವಾರ ಬಾರ ನ ಬ ಇಲ್ಲ ಆದ ಮಾಡ್ಬೇಕಂತ ಆದ ಏನ್ ಮಾಡ್ತಿ ಇದೆಲ್ಲ ಕರೆಕ್ಟ ಆಗ ಇಲ್ಲ ಓದಕ್ಕ ಓದದೇ ಇಲ್ಲ ಬಟ್ಟಿ ಅಲ್ಲ ಓದೋ್ ಬಿಟ್ಟಿ ಅಲ್ಲ ಬಿಟ್ಟಿ ಓದದು ಬಿಟ್ಟಾ
ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ದಾಗ ಟೈಮ ಎಲ್ಲಾ ಅಂತೆ
ಮುಗದ ವ್ಯಾ
ಆಯ್ತು ಟೈಮ್ ಆಯ್ತು
ಹ
ಆಯ್ತ್ ನಾನು ರೆಡಿ ಆಗ್ತತಿ ನೀವು್ ಓದಲ್ ಬಿಡು
ಮುರಕ್ಯ
ಆಯ್ತ್ ಇಡ್ಲಿ ಐತ ಆತ ಆತ್ ಹಾ
ಹಾ ಸರಿ
ಆಯ್ತಾಯ್ತು ನಾ ಮಾಡ್ತೀನಿ ಈಗಾ ಸಂಜೆ ಕಾ